ಹೆಲೋ ಅಣ್ಣ
ಏನುಪ ಆರಾಮ
ಆರಾಮ ಅಣ್ಣ ನೀನು
ಹಾ ಆರಾಮ ನೋಡಪ್ಪ ನಾನ.
ಊಟ ಅಣ್ಣಾ ಏ ಅದು ಕೊ ಕೋಳಿ ಸುಟ್ರ ಹಿನಾ ಇಲ್ಲೆಲಣ್ಣ ಮಾಡಬೇಕಣ್ಣ ಎಂಟುವರಿಗಿ.
ಹೌದಾ
ಮತ್ತೆ ಸುಮಿ
ಏನಿಲ್ಲ ನೋಡಪ್ಪಾ ಏನ್ ಕಾಣ ವಲ್ಲ್ಯಾಗಿದೀ ಊರಾಗ ಎಲ್ಲಿಗ್ ಹೋಗಿದ್ದಿ.
ಇಲ್ಲಣ ದಾರವಾಡ ಬಂದಿನಣ್ಣ.
ಧಾರವಾಡ ಹೋಗಿದ್ದಿ ನಿ ಯಾವಾಗ ಹೋಗಿದ್ದೂ ಹೇಳೆ ಇಲ್ಲಲ್ಲ. ಒಂದ್ ಮಾತಾನ.
ಇಲ್ಲಣ್ಣ ಕಾಲ್ ಫಾರ್ಮ್ ಆಗಿ ಬಿಟ್ಟವು.
ಹಾ ಹಾ ಹಾ
ಹ ಸಲ್ಯಾಕೆ ಅರ್ಜೆಂಟ್ ಬಂದ್ ಬುಟ್ಟಣ್ಣನ ಸುಮ್ ಊರಾಗ ಇದ್ದನು ಸುಮ್ ತಿರ್ಗಾಡ್ಬೇಕು ಎಲ್ಲಾ ಇದ ಮಾಡ್ಬಬೇಕ.
ಹೌದೌದ ಹೌದೌದು ಹಂಗೆ ಆದ.
ಬಾಬಾ. ಬಂದ್ರಾನ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರಾನ ಏನನ ಆಗ್ತದ ಅಂತ್ ಹೇಳ್ಯ ಅದರ್ ಸಲ್ಯಾಗೆ. ಬಂದ್ ಪುಟ್ಟನ್ಯ ಸ್ವಲ್ಪ್ ದಾರವಾಡಕ್ಕ.
ಹ ಹಾ ಯಾವ್ದ ಇದ ಯಾವ್ದ ಇದಕ್ ಹೋಗಿದಲ್ಲಿ ಕೋಚಿಂಗ್ ಯಾವ್ದ ಅದ ಸೆಂಟ್ರ
ಕೋಚಿಂಗಣ ಅದು ಗುರುಕುಲ ಅಂತ.
ಗುರುಕುಲ ಅಕಾಡೆಮಿಯ.
ಹ್ಮ ಇಲ್ಲಿ ಅ ಸಪ್ತಪ್ಪುರ್ ಬಾಯಿ ಮುಂದ ಜಯನಗರದಾಗ ಅದಣ್ಣ.
ಹ್ಮ್ ಹ್ಮ್ ಚಲೋ ಅದಾ.
ಚ ಮಸ್ತ್ ಚೆನ್ನಾಗೆದಣ ಇಲ್ಲಿ ಮಾತ್ರ ಇಲ್ಲಿ ದಾರವಾಡದಾಗ ಮಾತ್ರ ಅದ್ನೆ ಚ ಚೆನ್ನಾಗ ಅದ್ ನೋಡಣ ಒಂದ್ ಲಿಕ್ಕಕ ಮತ್ತ ಅತ್ತ ಬ್ಯಾರೆ ಕಡೆ ಹೋದ್ರ ಅವು ಅವು ಇನ್ಸ ಬೆಂಗ್ಳೂರ್ ಅದು ಹೋದುರ್ ಮತ್ತೆ ಅವು ಬ್ಯಾರೆ ಬ್ಯಾರೆ ಆತವ್ ಹೊ
ಹೌದೌದು ಬ್ಯಾರೆ ಬ್ಯಾರೆ.
ಇಲ್ಲ ನಮ್ ಧಾರವಾಡದಾಗ ಮಾತ್ರ ಇಲ್ಲೇ ಚೆನ್ನಾಗದ.
ಕ್ಲಾಸ್ ವೈಸ್ ಇರತದೆನ್ ಓನ್ಲಿ.
ಶಿಫ್ಟ್ ವೈಸ್ ಇರದಣ್ಣ ಈಗಾ ಅ ಒಂದ್ ಒಂದ್ ತಿಂಗಳಿಗ್ ಒಂದೊಂದ್ ಶಿಫ್ಟ್ ಚಾಲೂ ಮಾಡ್ತಾರಣ್ಣ.
ಹಾ
ಮುಂಜೆಲಿ ಆರ್ ಲೆಸಿಂದ ಹಿಂಗಿಂಗ್ ಶಿಫ್ಟ್ ಹೊತಂತ ಮಾಡ್ತಾರ ಅನ್ ಈ ತಿಂಗಳ ಸ್ಟಾರ್ಟ್ ಮಾಡಿದ್ ಒಂದ್ ಶಿಫ್ಟ್.
ಹ್ಮ್
ಶಿಫ್ಟ್ ನಮ್ಕಿನ ಲೇಟ್ ಆಗಿ ಸ್ಟಾಟ್ ಮಾಡಿದಾರ ಒಂದ್ ಶಿಫ್ಟ್ ಹಂಗ್ ಅದ
ಹ ನೀ ಯಾವಾಗ ಶಿಫ್ಟಗೆ ಹೊತ್ರಿ ಬೆಳಗ್ಗೆ ಹೊತ್ರ್ಯ ಸಾಯಂಕಾಲ ಹೊತ್ರ್ಯ.
ಬೆಳಿಗ್ಗೆ ಶಿಷ್ಟ ಹೊತೀವಿ ನಾವು ಬೆಳಿಗ್ಗೆ ಆರ್ ಲೆಸಿಂದ ಹತ್ತ ಓ ಒಂಬತ್ತ ಘಂಟೆ ತಾಕ್ ಹೊತಿವಣ್ಣಾ.
ಹಾ ಹಾ ಹಾ
ಮತ್ತೆ ಅ ಹನ್ನೆರಡು.
ಮತ್ತೆ ಹನ್ನೆರಡಕ್ ಹೊತಿರ್ಯ.
ಹನ್ನೆರಡಲಿಂದ ಎರಡ ತಕಣ ಎರಡ ಗಂಟೆಲಿಂದ ಮೂರ್ ಗಂಟೆ ತಕೊ ಫಸ್ಟ್ ರಷ್ಟು ಊಟ ಗಿಟ ಮ ಮೂರ್ ಗಂಟೆಲಿಂದ ಐದ್ ಗಂಟೆತಕ್. ಹಿಂಗ್ ಶಿಫ್ಟ್ ವಾಯ್ಸ್ ಮಾಡ್ತಾರ
ಊಟ ಏನ್ ಅಲ್ಲೇ ನೀವೇ ಮಾಡ್ಕಂತಿರ ಎನ್ ಪೀಜಿದಾಗ ನೋಡ್ಕ್ಯಾಂಡ್ರಿ.
ಹ ಸದ್ದಕ್ ಎಲ್ಲೆಲ್ಲಣ್ಣ ಈಗ ಎದ್ದೆದ್ದ ಆದ್ರ. ಕೋಚಿಂಗ್ದಾಗ ಮೆಸ್ಸೆ ಮಾಡ್ಬೇಕಣ. ಇಗ ಇ ಮ ಊಟ ಅಡಿಗಿ ಮಾಡಿಕ್ಯಂದ್ರು ಮುಂಜೆಲ್ಲ ಆರ್ಕ ಹೊತಿವಣ್ಣ. ಬಂದ ಯಾವಾಗ ನಾಸ್ಟ್ ಅಡಿಗ ಮಾಡಿಕ್ಯಂದು.
ಆಗಲ್ಲ ಆಗಲ್ಲ.
ಹ್ಮ್ ಒಂದ್ ಇಬ್ಬರು ಲೈಬ್ರರಿ ಮಾಡಿದಾರ ಇರಬೇಕಣ ಅವ್ರ ಅಡಿಗೆ ಒನ ಟೈಮ್ ಮಾಡಿದ್ರ ನಾವ್ ಒಂದ್.
ಹ್ಮ್ ಅಂದ್ರೆ ಯಾರ್ ನೀವ್ ಒಬ್ಬನೇ ಹೋಗಿದ್ದೆ ಏನ್ ನಿಮ್ ದೋಸ್ತ್ರ ಗಿಸ್ತ್ರ. ಬ
ನಮ್ ಫ್ರೆಂಡ್ಸ್ ಅದಾರಣ್ಣ ಫ್ರೆಂಡ್ಸ್ ನಾವೆಲ್ಲ ಒಂದ್ ಮೂರ್ ನಾಲ್ಕು ಜನ ಇದ್ರು.
ಹೌದೇನು. ಹ್ಮ್ ಹ್ಮ್ ಹ್ಮ್.
ಎಲ್ಲಾ ಕಾಂಪಿಟೇಷನ್ ಅಣ್ಣಾ ಇದ್ರಾಗ.
ಜಿಗ್ಯಾದ ಅಪ್ಪ ಅದ್ರಾಗ ಕಾಂಪಿಟೇಶನ್ ಏನು ಎಷ್ಟು ಒದ್. ರ ಕಮ್ಮಿನೇ ಅದ್ರಾಗ
ಬರಿ ಸಿವಿಲ್ ನಾಕ ಸಾವಿರ ರೂಪಾಯಿ ಪೋಸ್ಟಿಗಿ ಏನಲ್ಲ ಅಂದ್ರ ಹ ಏಳು ಎಂಟ ಲಕ್ಷ ಜನ ಆಗ್ತಾರ ಅಣ್ಣ.
ಹಾ ನೋಡ ಮತ್ತೆ ಅಷ್ಟಷ್ಟು ಜನ ಆಗ್
ಇ ಎಂಟ ಲಕ್ಷ ಲಕ್ಷ ಜನದಾಗಣ ಅದ್ರಾಗ ಒಂದ್ ಲಕ್ಷ ಅಕ್ಷ ಜನ ಬರೋದ ಇಲ್ಲ ಸುಮ್ಮ್ ಹೆಸರಿಗೆ ಹಾಕಿರ್ತಾರೆ.
ಬರೋದನಿಲ್ಲ ಪಾಪ ಈಗ ಅವರು ಅಷ್ಟ ಕುಂತು ಓದಿರ್ತಾರ ಇದು ಮಾಡ್ತಾರ ಎಲ್ಲಾ. ಈಗ ಏನ್ ಬಂದಿಲ್ಲ ಅಂದ್ರ ಪ ಜಗ್ಗಿ ಇದ ಮನ್ಸ ಇದಾಗಿಬಡ್ತದ ಈಗಲ್ಲಾ
ಏಣ ನಾವ್ನ ಈಗ ಸದ್ದಿಗ್ ಕೋಚಿಂಗ್ ತಕೋತಿವಿ ಒಬ್ಬೊಬ್ರು ಕೋಚಿಂಗ್ ಮುಗಿಸಿ ಇದೆ ಎರಡ್ ಮೂರ್ ವರ್ಷ ನಾಲ್ಕು ವರ್ಷ ಕುಂತು ಓದುತ್ತಾ ಇರೋದ್ ಅಣ್ಣಾ.
ಹ್ಮ್ಮ್ ನೋಡ್ ಮತ್ತ್.
ಹ
ಹ್ಮ ಜಗ್ಗಿ ಪೇಶೆನ್ಸ್ ಇರ್ಬೇಕಾಪ್ಪ ಅಂದ್ರ ಹೋದಾಗ.
ಈ ಪೊಲೀಸು ಇಂತ ಸರಕ್ ಗೌರ್ಮೆಂಟ್ ಳ ಪೇಷೆನ್ಸ ಇರಬೇಕು ಅಣ್ಣಾ.
ಹೌದೌದೌದು.
ಸುಮ್ನೆ ಒಂದ್ ಆರು ತಿಂಗಳ ಕುೂಂತು ಇದ್ದೆ ಆಗ್ಲಿಲ್ಲ ಅಂತ ಊರಿಗೆಗ್ ಬಂದೆ ಆಗಲ್ಲ.
ಹಾ ಊರಿಗ್ ಬರಬಾರ್ದ ಆಕಡೆ. ಅಂದಗ್ ಆಯ್ತ್ ಆ ಕಡೆ ಹೋಗಿರ್ಬೇಕು ಒಂದ ಏನನ್ ಆಗಿ ಬರ್ಬೇಕ ಇಲ್ಲಾಂದ್ರ ಆಯ್ತ ಬರಕ. ಮತ್ ಇಕಡಿ.
ಊರಿಗೆ ಬರೋಣ ಮತ್ತ್ ಹಂಗನುಸ್ತುದ್ ಅಂತ ಒಂದ್ ತಾಸು ಮನ್. ಒಂದ್ ತಾಸ್ ಹೊರ್ಗೋಯ್ದ ಆಯ್ತು ಹೊರಗೋಯ್ದ ಹೊರಗನ್ ಜ್ಞಾನನ ಬಂದ್ಬಡತದೆ.
ಇದನ್ನ ಫ್ರೆಂಡ್ಸ್ ಗಿಂಡ್ಸ್ ಇರ್ತಾರ ತಿರ್ಗಾಡೆ ಅಲ್ಲಿ ಹೋಗಮ್ ಬಾ ಇಲ್ಲಿ ಹೋಗಮ್ಮ ಅಂತಕ.
ಹ್ ಊರಿ ಹೋದ್ರ ಮಾತ್ರ ಮತ್ತೆ ಇಲ್ಲಿ ಬಂದ ಎರಡು ಮೂರ್ ದಿನ ಒಂದುವಾರ ಬೇಕು. ಹ ಮ ಇಲ್ಲೇ ಪರಮನೆಂಟ್ ದು ಭಾರಿ ಫ್ಯಾಷನ್ ನೋಡೋದು.
ಅಲ್ಲೇ ಎದ್ದು ಬಿಡಪಾ ಮತ್ತೆ ಪರ್ಮನೆಂಟ್ ಸುಮ್ಮ್ ಈ ಕಡೆ ಎದಕ್ ಬರಕ್ ಹೋಯಿತಿ ಇಲ್ಲಿ ನೋಡ್ಕಂತ್ರ. ಅಲ್ಲ ಮನ್ಯಾಗ ಹರಲ್ಲ.
ಮನಗ್ ಆರಣ ಅಣ್ಣವ್ರ ಹರ ಏನಿಲ್ಲ ಈ ಕಾಲ್ಫೊಮ್ಮ್ ಆಗವಣ್ಣ. ಅ ಟ್ರೈ ಮಾಡಕಟಿವ್ ಅಣ್ಣಾ ನೋಡು ಇ ಸರ್ತಿ ಅಲ್ಲ ಐಯ್. ಸಿವಲು ಡಿ ರ್ ಮ್ ಒಂದ ಅಷ್ಟ್ ಹಾಕದ ಅದಾ. ಇಲ್ಲಿ ಮಾಡ ಹೋಗಣ ನೀ ಆಯ್ಕಿದ ಹಸಿವಲ್ಲಾ.
ಹ ಇಲ್ಲಪ್ಪಾ ನಾವು. ಲ್ಲಾ ನಾನ ಈ ಕಡೆ ಮೆಡಿಕಲ್ ಫೀಲ್ಡ್ಗ ಬಂದ್ಬಿಟ್ಟೆ ನಾನು.
ಅದಕ್ಕೆ ಅದು ಭಾರಿ ಬೆಸ್ಟ್ ನೋಡ.
ಏನ್ ಮಾಡದಿಪಾ ಎಲ್ಲಾ ಜಗ್ಗಿ ಕಾಂಪಿಟೇಷನ್ ನಡದದ ಅದರಗಿದ್ರ ಕಾಲ್ಫಾರ್ಮ್ ಜಲ್. ಇ ಬಿಡಲ್ಲಾಗಿದ್ರ ಇದು ಮಾಡಲ್ಲಿದ್ರ. ಅದಕ್ಕೆ ಅದಕ್ಕ ತೇಲಿ ಎಲ್ಲಿ ಕೆಡುಸ್ಕೊಳಪ್ಪ ಅಂತ ಸುಮ್ಮ ಮೆಡ್. ಫೀಲ್ಡ್ನಾಗ್ ಬಂದ್ಬಿಟ್ಟು ನಮ್
ಅದೇ ಪಾರ ಪ್ರಶ್ನೆ ನೋಡೋಣ
ಹ್ಮ್
ಒಂದ್ ಎರಡ್ ಮೂರ್ ವರ್ಷ ಕುಂತು ಓದಿದ ಆಯ್ತು ಆ ಕಡೆ ಸೀದ ನೀ ಇಲ್ಲ
ಹ್ಮ್ ಹಾಸ್ಪಿಟ್ಲ್ ಆಯ್ತು ನಮ್ದು ಒಂದು
ಇದೊಂದ್ ವರ್ಷ ಕಂಪ್ಲೀಟ್ ಇನ್ನೊಂದ್ ವರ್ಷ ಆಯ್ತಂದ್ರ ಆಯ್ತ್ ಆ ಕಡೆ ಎಲ್ಲ ನಾ ಹಾಸ್ಪಿಟಲ್ಗ ಇದ್ದ್ ಬಿಡ್ತಿವಿ
ಆಸ್ಪಿಟಲ್ದಾಗ ಎಲ್ಲ ಅಲ್ಲಿ ಹಸ್ಪಿಟಲ್ ಮಡಿಕಲ್ರ ಮಾಡ ಂದ್ರೆ ಬೇಕಾದ್ರೂ ಊರಾಗ ಒಂದ್ ಮೆಡಿಕಲ್ ಇ ಕುಡ್ಬೋದಣ ಅದನ್ನು ಅಂದ್ರ ಮಾಡ್ಬೋುದ ಅಣ್ಣ ಅದು ಅಂದ್ರ ಎರಡ್ ಮೂರ್ ವರ್ಷ ತಕ ಏನ ಇರಲ್ಲ ಅಣ್ಣ ಆಮ್ಯ ಕ
ಹ ಯಾವದಾದ್ರೂನು ಅಷ್ಟೇ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಚಲೋ ಎಲ್ಲಾ
ಹ್ಮ ಫಸ್ಟ್ ಹಾರ್ಡ್ ವರ್ಕ್ ಮಾಡ್ಬೇಕಣ ಆಮ್ಯ ಕೆಲ್ ಹಂಗೆ ಬೆಂಗ್ಳೂರ್ ಸೈಡ್ ಹೋದ್ರೆ ಪೇಮೆಂಟ್ ಜಾಸ್ ಅಣ್ಣ ಜಾಬ್ಗೆ ಇಗೆ
ಏ್ ಬೆಂಗ್ಳೂರ್ ಸೈಡ್ ಜಗ್ಗೆ ಅದು ಈಗ ನಮ್ಮ ಅಕ್ಕನವರು ಅಲ್ಲೇ ಮಾಡ್ತಾರ ಒಬ್ಬರು ಸ್ಟಾಫ್ ನರ್ಸ್ ಯಾರ ಕಾರ ಅವ್ರಗ್ ಏನಿಲ್ಲ ಅಂದ್ರ ಮಿನಿಮಮ್ ಈಗ ಬರ ಮೂವತ್ತೈದ್ ಸಾವಿರ ರೂಪಾಯಿ ಕೊಡಕತ್ತಾರ ಈಗ ಈಗ ಎಕ್ಸ್ಪೀರಿಯೆನ್ಸ್ ಈಗ ಮೂರ್ ವರ್ಷ ಆಯತ ಅಲ್ಲ ಅದ ಹಾಸ್ಪಿಟಲ್ದಾಗಾರ ಹಂಗೆ ಜಾಸ್ತಿ ಮಾಡಕತ್ತಾರ ಮತ್ತೆ ಈಗ ಡಬಲ್ ಡ್ಯೂಟಿ ಮಾಡಕತ್ತಾರ ಅವರು
ಹಣ್ಣ ಎಕ್ಸ್ಪೀರಿಯನ್ಸ್ ಮ್ಯಾಗ ಅಲ್ಲಿ ಸೇಮೆಂ ಕೊಡ ಣ ಅೆ
ಎಕ್ಸ್ಪೀರಿಯನ್ಸ್ ಮ್ಯಾಗ ಈಗ ಒಂದ್ ವರ್ಷ ಆಯ್ತಂದ್ರೆ ಎಕ್ಸ್ಪೀರಿೆನ್ಸ್ ಆಗಿರತ್ತ ಮತ್ತೆಹ ಜಾಸ್ತಿ ಮಾಡೋದ ನಾಲ್ಕ ಮೂರ್ ನಾಕು ಸಾವಿರ ಹಂಗ
ಹ್ಮ್ ಇಲ್ಲಿ ನಮ್ಮ ಸೈಡ್ ಅಂತತ್ರ ಕಡಿಂಗ ಕೊಡ
ಇಲ್ಲಿ ಮಾಡ್ಬಾಡದಪ್ಪಾ ಇಲ್ಲಿ ಏನ ಅಷ್ಟೊಂದ ಏನ ಇಲ್ಲ ಸುಮ್ಮ್ ಅಷ್ಟೇ ಕಲೆಯ ಕಲಿತನ್ ಚಲೋ ಕಲಿಬೇಕಿಲ್ಲಿ ಯ ಆಕಡೊಡುವಬೇಕ
ಇಲ್ಲಿ ಅಂದ್ರೆ ಹ್ಮ್ ಒಂದ ವರ್ಷ ಎಕ್ಸ್ಪೀರಿಯನ್ಸ್ ಮಾಡಬೇಕಣ್ಣ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಂಡ್ ಆಕ
ಹ್ಮ್ ಅದೇ ಮಾಡ್ಬೇಕಕ್ ಮಾಡಿನ ನಾನು ಆಯ್ತು ಈಗ ಇಲ್ಲಿ ಒಂದು್ ಹಾಸ್ಪಿಟಲ್ ನೋಡ್ ಇಲ್ಲಿನ ಶಾಪುರಾಗ ನಮ್ದ ರಿಲಷನ್ದಾಗ ಅವ್ರನು ನಮ್ಮ ಮಾಮನವರು ಹ್ಮ್ ಯಾವಾಗನ್ ಬಾಪ ನೀ ಅಂತ ಆಯ್ತು ಅದ್ರಾಗ ಹೋಗ್ಬಿಡ್ತೀವಿ ಅವತ ನಮ್ಮ್ ಮಾಮನ ಆತನ ಎಷ್ಟ್ ಜನ ಕೊಡಂತ ಹೇಳ ಹೇಳಿ ಮಾಡದ್ ನಂಗೆ
ಯಾವ್ದಾನ ಒಂದು್ಟೇಬಣ ಯಾವ್ದ ಒಂದ ಎಕ್ಸ್ಪೀರಿಯನ್ಸ್ ಅಂತಾನ ಇರ್ಬ
ಹ್ಮ್ ಅದೇ ಹೇಳೇ ನಾನ ಅಲ್ಪಸರ ಕಲ್ಸ ಕೊಡಬಾ ಆಯ್ತ ಮತ್ತೆ ಚಲೋ ಕಳ್ಸ ಕೊೊಟ್ಟ ಅನ್ಸಲ ಅ ಆತ ಹೇಳಣ ನೀ ಸಾಕಕ್ ಬಾ ನಿ ಹಾ ನಾ ಎಲ್ಲಾ ಕಲ್ಸ್ತೀನಿ ಹಂಗ್ ನೀ ಮಾಡತ ಅಂತ ಹೇಳನಾ
ಹ್ಮ್ ಹಣ ನೀಏನ್ ಮೆಡಿಕಲ್ ಫೀಲ್ಡ್ನಾಗ ಯಾವ್ದ್ ಮಾಡಿದ ಅಣ ಅದ್ರಾಗ
ಹ ಇದು ಜಿ ಎನ್ ಎ ಮಾಡಿ ನಾನು ಜಿ ಎನ್ ಎಮ ನರಸಿಂಗ್ ಹ್ಮ್ ನರಸಿಂಗ ಅಂತ ಹೇಳಸ ಅದು ಮಾಡಿನಿ
ಹೌದು ಹಣ ಅಷ್ಟೇ ಚಲೋ ಇಲ್ಲ ಹೇಳ್ತಾರೆ ಒಬ್ಬೊಬ್ರು ಅಂದ್ರೆ ಬಾಳ್ ಓದ್ಬ
ಹ್ಮ್ ಜಿಗ್ಗಿ ಓದ್ಬೇಕು ನೋಡಿ ಏನಿಲ್ಲ ಅಂದ್ರೆ ಮಿನಿಮಮ್ ಹ ಈಗ ಅಂದ್ರ ಈಗ ಎಕ್ಸಾಮ್ ಶನಿ ಬಂದಾಗ ಅವಾಗ ಓದ್ಬೇಕು ಸ್ವಲ್ಪ ಅಸೈನ್ಮೆಂಟ್ ವರ್ಕ್ ಜಿಗ್ಗಿ ಕೊಡ್ತಾರ
ಹ್ಮ್
ಹ್ಮ್ ಅದೆಲ್ಲಾ ಮಾಡ್ಬೇಕೇಕ್ ನೋಡ್ರಿ ಇಲ್ಲಪ್ಪಾ ನಾ ಏನ್ ಮಾಡಲ್ಲ ಸುಮ್ಮ್ ಬಂದ್ ನಂದ್ರ ನಡ್ಯಲ್ಲ ಅದ್ರ
ಒಟ ಓದ್ಬೇಕು ಅಸೈನ್ಮೆಂಟ್ ಅವ ಕಂಪ ಮಾಡ್ಬೇಕಣ್ಣ
ಹ ಈಗ ಯದರಾಗಾದ್ನು ಓದ್ಬೇಕಲ್ಪಾ ಮತ್ತೆ ಸ್ವಲ್ಪ
ಅದು ಇದು ಮೆಡಿಕಲ್ ಫೀಲ್ಡ್ ಅಂತಲ್ಲಣ ಯಾವ ಫೀಲ್ಡ್ ಹೋದ್ರೆ ನೀನ್ ಓಟ್ಟ ಓದಲೇಬೇಕು
ಮತ್ತೆ ಓದಿಲ್ಲ ಹ್ಮ್ ಓದಿಲ್ಲ ಅಂದ್ರೆ ನಡದೇ ಇಲ್ಲ ಯಾಗ ಹೇಳ್ದಾಗ ಮತ್ತೆ
ಹ್ಮ ಓದಿದ್ರೆ ಅದು
ಹ್ಮ್ ಹ್ಮ್
ಮಾಡಿದ್ರ ಏನ್ ಅನ್ಬ ಆತಳ ಅನ್ನೆ ಅಐಗ ಮಾತಿ ಪಸೆಯ ಮ ಇ ಹಓಬ ಕಣ ಕುಂತು ಕಷ್ಟಪಟ್ಟು ಅಂದ್ರೆ ಆಪ್
ನಾನ್ ಮಸ್ತ್ ಹರ್ತಿಪಾ ಎಲ್ಲಾ ಏನ್ ಮಾಡ್ದ ಈಗ ನೋಡ ಹ ಫಸ್ಟ್ ಇಯರ್ದ ಎಕ್ಸಾಮ್ ಇತ್ ಬರ್ತಿೀವಿ ಫಸ್ಟ್ ಇಯರ್ದ
ಹ್ಮ
ಓದಿ ಓದಿ ಓದಿ ಮೂವತ್ತೆಂಟು ಪೇಜ್ ಮೂವತ್ತ ಐದು ಪೇಜ್ ಮೂವತ್ತ ಏಳು ಬರ್ದ ಬಂದ ಎಲ್ಲ ಅಷ್ಟ ಬರ್ದ ಬಂದ್ರ ನೋಡು ಬರ ಪಾಸಿಂಗ್ ಮಾಸ್ಕ್ ಹಾಕ ನೋಡ ನಲವತ್ತ ಎರಡು ನಲವತ್ ಮೂರು ಇಷ್ಟೇ ಆಕ್ಯಾರ ನೋಡಿ ಎಲ್ಲಾ ಪೇಪರ್ ಪಾಸಿಂಗ್ ಹ್ಮ್ ಮೂವತ್ತೆಂಟು ಪ್ಯೂಸ್ ಮೂವತ್ ಏಳು ಪ್ಯೂಸ್ ಬರ್ದ ಅಷ್ಟೇ ಆಗಾರೋಣ ಬರಿೀ ಹಂಗಗೆ ಎಲ್ಲಾ ಸನ್ರ್ ಬರ್ದ್ವಿ ಹಂಗಗೆ ಎಲ್ಲ ಸ ಹಂಗ್ ಬರ್ದ ಷ್ಟಣಗೆಗೆ
ಅಷ್ಟೇ ಕೊಟಾರಣ್ಣ
ಜಗ್ಗಿದು ಇದ್ರಾಗನ ಎಲ್ಲಾ ಅಂದೃಷ್ಟಿ ಬಿಟ್ಟ ಪರ ಎಕ್ಸಾಮ್ ಏನು ಹಳಡಂಗಗೆಲ್ಲ ಒಂದು ಸ್ಟಡಿ ಸರ್ಗ ಒಬ್ಬ್ರ ಕೂಡ
ಎಡು ವಿಚಾರ ಎಡು
ಹ್ಮ ಸಿಟಿ ಒಂದ್ ದೊಡ್ಡ ಹಾಲ ನಮ್ ಅಷ್ಟಲ್ ಆದ ಲ್ ಮೊದಲ್ ಇದ್ದಿರಲ್ಲ ನೀವು ಅದ್ರಂಂತದ್ದ ಒಂದ್ ದೊಡ್ಡದ್ ಹಾಲು ಅದ್ರಾಗ ಎಲ್ಲಾ ಕಾಲೇಜ್ದಾಗ ಗಿರದಾಗ ಎಷ್ಟು ಕಾಲೇಜ್ ಅವ ಎಲ್ಲಾ ಕಾಲೇಜ್ ಅದ್ರಾಗ ಎಲ್ಲಾರೂ
ಎಲ್ಲರೂ ಕೂಡಿಸಿ ಇ ಬ್ರ್ಮರು ಸುಪ್ರಿಯಜಾರ್ ನಿಂತು ಕೊಡ್ತಾರ
ಜಾಸ್ತಿ ಜನ ಒಂದ್ ಕಾಲೇಜ್ಗ ಇಬ್ಬರು ಸುಪ್ರಜಾರ್ ಈಗ ಎಷ್ಟು ಕಾಲೇಜ್ವ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಯಾದ್ಗಿರಾಗ ಈಗ ಒಂದು ಹದ್ನೈದ ಮೂವತ್ ಕಾಲೇಜ ಹದಿನೈದು ಇಪ್ಪತ್ವ ಹ ಜಗ್ಗೀ ಸೂಪ್ರೈಸರ್ ಇರ್ತಾರ ಒಂದ್ ಲೈನ್ಗೆ ಒಬ್ಬರು ಸೂಪ್ರೈಸರ್
ಹೌದು ಅ ಹ್ಮ್ ಚರಿತಗಣ ಹಂದ್ರ ಕೆಲ್ಸದ ಊಟ ಮಾಡಕಂ ಆಮೇ ಮಾಡ್ತನ್
ಆಮೇಲೆ ಮಾತಡು ಹು